ಬ ಕಮಿ ನಿಂಗಗು ಸ್ವಾಮಿ ಏನ್ ನಡಸು
ಏಲ್ಲಾ ನಿಂದ ಕೋಶರ
ಹ ಲೇಟ್ ಆಯಕಸುತ್ತಲ್ಲ ಯಾಕ ಹೋಗ ರೂಮಿಗ ಹಂಗೆ ರೂಮಿಗ ಹಂಗೆ ಏನಿಲ್ಲ ಊಟ
ನೀಲ್ಲಿ್ದಲ್ಲ
ಇಲ್ಲ ವಾರ ಕುಂತನ ಹ್ಮ್ ಸಿಖಾ
ಂದರಿ ಮೀಟ್ ಮಾಡಲ್ಲ ಮಾಡಿದೆಲ್ಲ ಹಾ ಸಂದೀಪ ಹೇಳ ಅದ ಹಸ ಸರಿ ಗಜಮಾ ಮಾಡತಾರ
ಸರಿ ಕೆವ ಲೈದೆನೆ
ಮ ಮೇಲ್ಲ ಎಲ್ಲಡ್ರ
ಏ ನೆಟ್ವರ್ಕ್ ಬರಲ್ ನಿಂದ್ರಲ್ಲ ಒಂತಾಗ
ಹಾ ಆಯ್ಕಲ್ಲ ಬಂದ್ ಕುಂತಿನಿ ಮಾತಾಡಿ ಆರಾಮ್ ಸಿರಿ ಇನ್ನೊಂದ್ ಎರಡು ಕಾಲ ಹಚ್ಚಿರು ಏನ್ ಚಿಂತಿಲ್ಲಾ
ಹ ಇನ್ನೊಂದ್ ಹಚ್ಚತೀನಿ ಸಾಕ್ ಒಂದೇ ಸಾಕ್ ನನಗ
ನಾ ನಾವ ಒಂದ ಹಚ್ಚತೀನಿ ಮಾತಾಡ್ ಮಾತಾಡ್ಲೇ ಅಲ್ಲಿ
ಸಾಕಾಗ್ಯಾದಲೇ ಬ್ಯಾಸರು ಬಂದದ್ ಇದು ಲಾಸ್ಟ್ ನೀ ಯ್ಯಾಡ್ ಹಚ್ಚಿಲ್ಲ ನಯ್ಯ ನಾ ಒಂದೇ ಹಚ್ಚೀನಿ ಮತ್ತ ನಾಳೆ ಹಚ್ಚಂತಿ ನೀನೇ
ಹಯತಾ
ಹ್ಮ್ ಹಾ ಹವರ ತ ಇರ
ಹಾ ಮೋತಿ ಯಾಕ ಮೋತಿ ಯಾಕ ಮಾಡತಿದ್ದೇನಿ.
ಏ ಅವ ಯಟ್ ಮಾತಾಡನಂದ್ರ. ಶಿವ ಮಲ್ಯ ವೀಡಿಯೋ ಹೊತವ ಮುಂಜೆಲಿ ಸಿಗ್ರೇಟ್ ಹೊಡಿಯವತ್ತಿಗ್ ವೀಡಿಯೋ ಮಾಡ್ಕೊಂಡಿನ್.
ಸಿಗರೇಟ್ ವಡೆದು ಸಾರಾಯಿ ಕುಡೆದು ವಿಡಿಯೋ ಆವ್ ಕುತ್ತಾಚಪ್ ಕುಡೆದು ವಿಡಿಯೋ ಅದ
ಹೌತ್ ಬೆಡ್ತ ವಿಡಿಯೋ ಎಲ್ಲಾ.
ಹ ಅವತ್ ತೋರ್ಸಿನಲ್ಲಾ ನಿನಗ ಅವತ್ ಆಯಿ ಅಂಗಡ್ಯಾಗ್ ಕುಡ್ಯ ಕುಂತಿದ್ದ.
ಹಾ ಅದೇ ಪೇಡ ತಿಂಬ ವಿಡಿಯೋ ಬಿ ಅದ.
ಹ್ಮ ಅದೇ ವಿಡಿಯೋ ಹಾಕದ ಸಿದ. ನಂಂಬರ್ ಬಿ ಯಾದ ಸಂಪೆ ನಂಂಬರ್ ಕೊಟ್ಟನ ಅವಂದ.
ಯಾಕ ನಂಬರ್ ಇಲ್ಲಾನೆ ನೋಡಿ.
ಸಂಪೇ ಕೊಟ್ಟೆ ನತ ರಪ್ಪ ನಂಬರ್.
ಆ ರಪ್ಪಂದು ಆ ರಪ್ಪಂದು ನಮ್ಮಲ್ವಿ ಅದ.
ಸೇವ ಮಾಡಿ ಸೀಧಾ ಶಿವ್ ಮಲ್ಯ ಸಣ್ಣ ಮಗಂತ ಸೇವ್ ಮಾಡಿನಿ.
ಹಾ.
ಹೆಚ್ಚ ಏನಾರ ಮಾತಾಡಿದರ ಶಿವಮಲ್ಯಗ ಸೀದ ವಿಡಿಯೋ ಹೋತವ.
ಅಲ್ಲ ಪಾಪ ಪಾರ್ಗ ಶಾರಿ ಮತ್ದ ಇಮಲ್ ತಿಂಬಲ್ ಬಿಟ್ಟಿತ್ತು ಒಂದ ಎರಡು ತಿಂಗಳು ಮತ್.
ಈಗ ಸ್ವಲ್ಪ ಅವಎಲ್ಲಾ ಬಿಟ್ಟ. ಇಲ್ಲ ಅಂದ್ರೆ ಸುದ್ದ ಐತನ ಇಲ್ಲಂದ್ರೆ ಈ ವಿಡಿಯೋ ಹೋತವ ಈಗ ಒಂದು ವಾರತನ ನೋಡ್ತೀನಿ.
ನೋಡಿಮೆ ವಾರ್ನಂಗ್ ಮಾಡ್ತ.
ಹ್ಮ ಈಗೆಲ್ಲಾ ಬಿಟ್ಟನಂದ್ರ ಸರಿ ಇಲ್ಲ ವಿಡಿಯೋ ಹೊತವ್ ಚಕ್ ಚಾಕ್ ಅಂತ ಹೋತವ ಹಂಗೆ.
ಹಾ.
ಹ. ಬರ್ಬಕ್ ಶಿವಮಲ್ಲೆ ಗನ್ ಹಿಡ್ಕೊ ಬರ್ಬೇಕು ಡಿಸ್ಕಿಯ ಅಂತ ಹೊಡಿಬೇಕು ತಗೋ ಅನ್ಬೇಕ್.
ೃಷ್ಟ ಒಂದ ಹೊಡಿಬೇಕಂತೆ. ಹ್ಮ್.
ಎಲ್ಲ ಜಾರ್ಖಂಡ್ದಾಗ ಇಟ್ಟನತ್ ಗನ್.
ಹಾ ಹಾ ಅವರ ಅಪ್ಪ ಆರ್ಮಿ ಯನ್ ಅಂತಲ್ಲ.
ಅದೇ ಆರ್ಮಿಯಾನೋ ಏನು ಗೋಳ್ಳ ಹೋಗದಾನೇನು.
ಏ ಅನಂತ ಇರ್ಲಕ್ಕ.
ಕೆಳಗ ನಂತ ಗನ್ ಮನೆಗ ಇಟ್ಟಿಲ್ಲಂತ ಜಾರ್ಖಂಡ್ದಾಗ ಇಟ್ಟನಂತ. ಹ್ಮ ಭದ್ರಾಗ ಬದ್ರಾಗ ಒಬ್ನಿಗೆ ಗೋತ್ತತಂತಲ್ಲಿ ಇಟ್ಟಿದ್ದ.
ಹಾ.
ಅದೇ ವಿಡಿಯೋ ಹಾಕ್ತೀನಿ ಜಾರ್ಖಂಡ್ ಹೋಗಿ ಗನ್ ತಂದ ಮುಂಜೆಲಿ ಬಂದ ಡಿಸ್ಕಿ ತಗೋ ಅಂತ ಹಾರ್ಸ್ಬೇಕ್ ಇವ್ವಗ.
ಡಿಷ್ಕವ್ ಹೊಡದಂತೆ ಶಂಕರ್ ಮಾನಸವರಿ ಇಡ್ಲತನ ಸ್ಟೇಟಸ್.
ಒಂದು ಕೇಳ್ಬೇಡ ಅವಂದ. ನಿಮ್ಮ್ ಹಸಿಗೆ.
ಹಸ್ಕಿ ನೋಡರಿ ಅಲ್ಲ ಮಗ ಇದು ಮಾಡಿದಂಗ ಮಾಡ್ಲಾತನ.
ಮದ್ರೇನ್ ತಂಬಾಕು ದೋಸ್ತ.
ಏನ ಸ್ಟೇಟಸ್ ಗಳು ಏನ್. ಕೆಟ ಕಂತ. ರೆ ಎಲ್ಲ ಒಡ ಎಲ್ಲ ಸ್ಟೇಟಸ್. ಹ್ಮ್. ಹಾ ಶಂಕರ ಇಲ್ಲೇ ಅವ್ನ.
ಹಾ ಹಾ.
ಕನಿದ್ದ.
ನಾ ಇಲ್ಲಿ ಕೆಳಗೆ ಇದೀನಿ.
ಕೆಳಗೆ ಇದ್ದೇನು
ಆ
ಮತೆಲ್ಲ ಆರಾಮಲ್ಲ
ಆರಾಮ್ ಆರಾಮ್
ಕೇಳಲಾಗದೆನು
ಕೆೇಳುತ್ತೆ ಕೆಳುತ್ತೆ ಆರಾಮ್ ಆರಾಮ
ಕೇಳಲ್ವೋ
ಹೋಗ್ಯಾರಾ ಮುತನ್ ನೋಡಿಕ ಮುತನ್ ಸರಿ ಮಾತಾಡತ್ತತಿ
ಏ ಹೆಂಗ್ ಕೊಡಬೇಡವೋ
ಕೊಡಬೇಡ ಅಂತ
ವಾಯ್ಸ್ ರೆಕಾರ್ಡ್ ಆದದ ನೀನೇ ಮಾತಡು
ಹ್ಮ್
ಮತ್ತತ್ ಯಾವ ಬರ್ತಾನ ನಿಮ್ ದೋಸ್ತ್ ವಿಶ್ವ
ಹಾ ವಿಶ್ವನಿಗೆಇದು ಇಲ್ಲ ಅಂತ ಹೇಳಿ
ಹ್ಮ್ ದೋಸ್ತ
ಹ್ಮ ಯಾವ ಬರ್ತಾನ ಯಾವಾಗ ಹೋಯ್ತಾನ ಹಾ ಮರ್ಜಿಕ ರಾಜನ
ಅಂತ ಹೇಳ್ತನಾನಾ
ಹಾ
ಸಂತಅಂತ ಕತೇನ
ಹಾ ನಮ್ಮ ಬ್ಯಾಚ್ ಅವೆನೀನೇ
ತಕೊಂಡೀನಿ ತಕೊಂಡು ಏಳೂರ ಆ ಪ್ರೊಸೆಸಿಂಗ್ ಹಲೋ
ಹಾ ಅಲೋ
ಸರಿ ಸ್ವಲ್ಪ ಮೆಸೇಜ್ ಹಾಕ ಕತೀನಿ
ಹಾ ಕಟ್ ಮಾಡಬೇಡಲೇ
ರಾಜ
ಹಲೋ
ಹಲೋ
ಆ ಮಗ ಹೇಳೇ
ಹೇಳ್ ಹೇಳ್
ಏನದು ಸಂಘ
ಮೆಸೇಜ್ ಹಾಕಿನಿ
ಹೇಳ ಮಗ ಅಂದ್ರ ಮಾತಾಡೋದ ಅಂದ್ರ ಹಾ ಮುಗಿತ್ತು ನಾನು ಏನು ಹೇಳೋದು ಎಲ್ಲಿ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಶ್ರೀರಾಮ್